ಹೇಳಪ್ಪಾ ಹಾ ಕೇಳಿಸ್ತಿದೆ ಹೇಳ ಹೇಳು ಮತ್ ಮಲ್ಕೊಳೊದ ತಾನೇ ಇಷ್ಟೊತ್ತಲ್ ನೆನಪು ಮಾಡ್ಕೊಂಡಿಯ ನನ್ಗೆ
ಏ ಏನೊಂದ್ ಹತ್ ನಿಮಿಷ ಮಾತಾಡೋಣ ನಿಮ್ ಜೊತೆ ಎಂತ ಮಾಡದೆ
ವಾಹ ವಾಹ ವಾ ಪರವಾಗಿಲ್ಲ ಹ್ಮ್ ಅಷ್ಟಾದ್ರೂ ನೆನ್ಪ ಮಾಡ್ಕೊತಿಯಲ್ಲ
ಹ್ಮ್ ಹೌದು ನಾನ್ ಮಾಡ್ಕೋತೀನಿ ನೀವೇ ಮರಿಯೋದು
ಪ್ಪಾ ನೋಡಪ್ಪ ಅತ್ತ ನಾವು ಹೇಳಿ ನಾವೇ ಬೈಸ್ಕೊಂಡಂಗಯ್ತಿವಾಗ ನಾಳೆನಾ ಅದೇ ಪುಳಿಯೋಗ್ರೆ ಯಾಕ್ರೀ ವೇಳಾಪಟ್ಟಿ ಮರ್ತ ಹೋಗೇತ ನಿಮ್ಗೆ
ಹ್ಮ್ ಬೆಳಿಗ್ಗೆ ಅಂಚಿನ ಎದ್ದು ಗಂಜಿ ಆದ್ರರು ಮಾಡ್ಬೇಕು ಏನ್ ತಗೊಬರನಾ ಏನಿಲ್ಲ ಅದು ಮದ್ವೆೇಲೆ ಎಲ್ಲ ಬಿಸ ಇದ್ರು ನಮ್ಮ್ ಮನೇಲಿ ಏನು ತಗೋಬರಕ್ ಆಗುದಿಲ್ಲ
ಹ್ಮ್ ಅದೇ ನಿಮ್ ಸ್ನೇಹಿತೆ ಒಬ್ರ ಇದ ದ್ರಲ್ಲ ನಿಮ್ಮ್ ಜೊತೆ ಕೆಲಸ ಮಾಡ್ತಾರಂತ ನೋಡು
ಶ್ವೇತಾ
ಹಾ
ಹೂ
ಆ ಅವ್ರ್ದು ಯಾವುದೋ ಒಂದು ಇಲ್ಲ ನಾನು ಮಾಡಿಲ್ಲ ಇಲ್ಲಿ ನಂಗೆ ಟೈಮೆ ಸಿಗ್ತಾ ಇಲ್ಲ ಹ್ಮ್ ಅವ್ರ್ದು ಯಾವ್ದೋ ಒಂದ್ ಮದ್ವೆ ಇದೆ ನಮ್ಮ್ ಅಣ್ಣದು ನಮ್ ದೊಡ್ಡಪ್ಪ ಮಗದು ಅಂತ ಹೇಳ್ತಿದ್ದ ಅವಾಗೇ ನನಗೆ ಹೇಳಿದ್ದು ನಂಗೆ ಗೊತ್ತೇ ಇಲ್ಲ ನಿಮ್ಮ ಮದುವೆ ಇರೋದು
ಹ್ಮ್
ಆವಾಗ ಹೇಳ್ತಿದ್ಲು ಕಾವ್ಯ ಅವ್ರದ್ದು ಐತೆ ಕನಕ ಒಯ್ತದೆ ಕಾವ್ಯನು ಯಾವಾಗ ಅವಳ ಕರೆಕ್ಟಾಗಿ ಹೇಳಿದ್ಲು ಬುಧವಾರನೇ ಅಂತ ಮದುವೆ ಐತೆ ಅಂತ ನಂಗೆ ಗೊತ್ತಿಲ್ಲ ಓ ಹೌದಾ ತಂದೆ ಅದೇ ಅವ್ರ ದೊಡ್ಡಪ್ಪನ ಮಗನ್ಗೇನೋ ಅವ್ರದೊಂದು ಇದೆ ಅಂತ ಮ ಮದ್ವೆ ಹೋಗ್ಬೇಕಪ್ಪಾ ನಾವುನು ಅಂತ ಹೇಳ್ತಿದ್ದು ಎಲ್ಲಿ ಅವತ್ತು ಯಾವತು ಫೋನ್ ಮಾಡಿದಿಲ್ಲ ಅಂತ ನೀನು ಅವತ್ತು ರಾತ್ರಿ ಹತ್ತುವರೆ ಯಾವಾಗ ಹೇಳ್ದಲ್ಲ ಮತ್ತೆ ನನ್ನ ಹತ್ರ ಎಲ್ಲಿ ಫೋನ್ ಮಾಡಕ ಕರೆನ್ಸಿ ಇರ್ಲಿಲ್ಲ ಅದಕ್ಕೆ ಮಾಡಕೆ ಆಗಿಲ್ಲ ನೋಡಣ ತಗೋ ಮುಂದಿನ ವಾರ ಏನಾದರೂ ರೀಚಾರ್ಜ್ ಮಾಡು ಅಂದ್ರೆ ಮಾಡ್ತೀನಿ
ಹೌದು ಹ್ಮ್ ಹ್ಮ್
ಅದೇ ಮತ್ತೆ ಚೆನ್ನಾಗಿದ್ದಾರೆ ಅವರೆಲ್ಲಾ ಎಲ್ಲಿ ನೀನ್ ಎಷ್ಟ್ ದಿನ ರಜೆ ಹಾಕಿದ್ದೆ ಹಂಗಾರೆ
ಎರಡ ದಿನ ರಜೆ ಹಾಕಿದ್ದೆ ಬುಧವಾರ ಗುರುವಾರ ಶುಕ್ರವಾರ ಹಂಗೆ ಮನೇಲ್ಲ ಕೆಲ್ಸ ಮಾಡ್ದು
ಹಂದು ಶನಿವಾರ ರಜೆ ಐತಲ್ಲ ಇವತ್ತು ರಜೆ ಹಾಂ
ಅಲ್ಲಿ ನಮ್ಮ ಅದೇ ಹೇಳಿದ್ನಲ್ಲ ಅದೇ ಅವರು ಚಿಕ್ಕಪೆಟ್ಟ ಮಟ್ಟಗ ಹೋಗ್ಬೇಕು ಅಂದಿದ್ರಲ್ಲ ಅವ್ರ ಮನೆಗೆ ಉಳ್ಕೊಂಡಿದ್ದೆ ಇವತ್ತು ಮತ್ತೆ ಎಲ್ಲ ಚಿಕ್ಕಪಟ್ಟೆಗೆಲ್ಲ ಹೋದವಿ ಮತ್ತೆ ಮುಗಿಸಕೊಂಡ್ ಅವ್ರ ಮನೆಗೆ ಹೋದರು ನಾನ್ ಹಿಂಗೆ ಪಿಜಿಗ್ ಬಂದೆ
ಹ್ಮ್ ಹ್ಮ್ ಹೌದು ಎಲ್ಲ ಅವ್ರ ಮನೆ ಇರೋದು ನಿಮ್ಮೂರಲ್ಲ ಅಥ್ವಾ ಇಲ್ಲ ಬೆಂಗ್ಗಳೂರಲ್ಲ ಹೌದಾ ಅದೇ ನಿಮ್ಮ ಅಕ್ಕ ಅವರು ಯಾರೋ ಇದ್ದಾರಲ್ಲ ಆ ಕಡೆ ನೀ ಹೇಳಿ ಅಲ್ಲಾ ನಮ್ಮ ಅಕ್ಕ ಅವರೊಬ್ಬರು ಇದ್ದಾರೆ ಹೆಣ್ಣೆ ಮಲೆ ದಾಸರಳ್ಳಿ ಆದ್ಮೇಲೆ ಬರೋದು
ಆ ದಾಸರಳ್ಳಿನ ದಾ ದಾಸರಳ್ಳಿ ಇಲ್ಲಿ ಈ ವಿಜಯನಗರದಿಂದ ನೆಕ್ಸ್ಟ್ ಸ್ಟಾಪೇ ದಾಸ
ಅಲ್ಲೊಂದು ದಾಸರಳ್ಳಿ ಐತೆ ಇದು ಅಗ್ರಹಾರ ದಾಸರಳ್ಳಿ ಅಲ್ಲಿ ಬರೋದು ಟಿ ದಾಸ್ರಳ್ಳೀ ಎಂಟನೇ ಮೈ ಅಲ್ಲಿ ಇಂದಿನ್ ಸ್ಟಾಪು ಹಂಗೆ ತುಂಬಾ ಜನ ಹಂಗೆ ಅದನ್ನ ಅನ್ಕೋತಾರೆ ದಾಸರಳ್ಳಿ ಅಂದ್ರೆ ಇಲ್ಲಿರದ ಅಲ್ಲಿರದ ಅಂತ
ಹ್ಮ್
ನಾನೊಂದ್ಸಲ ಬರೀ ದಾಸರಳ್ಳಿ ಅಂದ್ಬಿಟ್ರೆ ಗೊತ್ತಾಗದೇ ಇಲ್ಲ ಬಸ್ಸಲ್ಲಿ ಒಂದೊದ್ಸಲ ಎಷ್ಟ ಸಲಂಗ ಆಗುತ್ತೆ ಟಿ ದಾಸರಳ್ಳಿ ನಾ ಅಗ್ರ ಗ್ರಹಾರ ದಾಸರಹಳ್ಳಿನ ಇಲ್ಲಾಂದರೆ ವಿಜಯನಗರ ದಾಸರಳ್ಳಿ ಅಂತ ಹೇಬೇಕು ಹ್ಮ್ ಆತರ ಆಗುತ್ತೆ ಮತ್ತೆ ಮದ್ವೆ ಮನೆಯಿಂದ ಯಾವಾಗ ಬಂದ್ರಿ ಮನೆಗೆ
ಮದ್ಮೆಯಿಂದ ಗುರುವಾರನೇ ಬಂದೆ
ಹೌದಾ ಯಾಕೆ ನೀವ
ಹ್
ಹಿಂಗೆ ಈಗ ನಿಮ್ಮ ಏನಾಗಬೇಕ ಅವ್ರ ಮದ್ವೆ ಗಂಡು ನಿಮ್ಮ ಮಾವನ ಮಗನ ದೊಡ್ಡಪ್ಪನ
ನಮ್ಮ ದೊಡಪ್ಪನ ಮಗ
ಹಂಗ
ಹ್ಮ್ ಫಸ್ಟ್ ದೊಡಪ್ಪನ್ ಮಗ
ಹೆಣ್ಣು ಊರಿಗೂ ಗಂಡು ಊರಿಗೂ ಹತ್ರನಾ ದೂರನಾ
ಹ್ಮ ಹುಡುಗಿದು ಚಂಗಿರಿ
ಎಲ್ಲಿ ಬರತದು
ಶಿವಮೊಗ್ಗ ಗಾತ್ರ ಅನ್ಸುತ್ತೆ ನಂಗೂ ಗೊತ್ತಿಲ್ಲ
ಹ್ಮ್ ಹ್ಮ್ ಚೆನ್ನಾಗಯ್ತ ಹುಡ್ಗಿ ಏನು ಓದ್ಕೊಂಡೈತೆ
ಇಂಜಿನಿಯರಿಂಗ್ ಮಾಡನ ಮಾಡೋರ
ಹ್ಮ ನಿಮ್ಮ ಅಣ್ಣ
ಅವರು ಇಂಜಿನಿಯರ್
ಹ್ಮ ಒಂದೇ ಏನ್ ಸಾಫ್ಟ್ವೇರಾ ಹಾರ್ಡ್ವೇರಾ
ಮೇಬಿ ಸಾಫ್ಟ್ವೇರ್ ಎನ ಪ ಹ್ಮ ಸಾಫ್ಟ್ರ್
ಅದು ಗೊತ್ತಿಲ್ಲ ನೋಡಪ್ಪಾ ಮದ್ವೆಗ್ ಹೋಗೋಳೆ ನಮ್ ಸಂಬಂಧಿ
ಒಟ್ಟು ಏನ ಇಂಜಿನಿಯರಿಂಗ್ ಮಾಡವನ
ಹ ಹ ಹ ಹಂಗೆ ನೀ ಅಷ್ಟೊಂದ ಏನ್ ಮಾತಾಡಲ್ವೇನು ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಹ್ಮ್ ಹ್ಮ್ ಹೌದಾ
ಹ್ಮ್ ಹ್ಮ್ ಚೆನ್ನಾಗಿದೆ
ಹ್ಮ್ ಹ್ಮ್ ಹ ನಿಡ ಅಾಲ ಎರಡು ದಿನಕ್ಕೆ ವಾಪಸ್ ಬಂದ್ಬಿಟ್ಟಿದ್ದೀರಲ್ಲಾ ಅಲ್ಲಿ.
ಹ ಮತ್ತೆ ಮುಂದಿನ ವಾರ ಇಲ್ಲ ಅಚ್ಚೆ ಮುಂದಿನ ವಾರ ಹೋಗ್ಬೇಕು.
ಎದಕ್ಕೆ ಬೀಗ ರೂಟನಾ.
ಇಲ್ಲ ನಾವವು
ಹ್ಮ ಎಲ್ಲಿ ಯಾವ ಕಡೆಗೆ
ಹ್ಮ ಎಸ್ ಆಯತಾ.
ಹ್ಮ್
ಹ್ಮ ಅಲ್ಲಿ ನಮ್ಮೂರ್ ಪಕ್ಕ
ಹ್ಮ್ ಏನು ಈ ನಡುವೆ ಫುಲ್ ಬರೀ ದೇವಸ್ಥಾನಗಳು ಆಮೇಲೆ ಮದ್ವವೆಗಳು ಇ ಬರ ಬೇ ಬರೇ ಓಡಾಡ್ತಾರೆ
ಏನ್ ಮಾಡೋದು.
ಹ್ಮ್ ಓಡಾಡು ಓಡಾಡು ಇನ್ನು ಆಶಾಡ ಆಮೇ ಒಂದ್ ತಿಂಗ್ಳ ಆಗ್ತ.
ಆಷಾಢ ಯಾವಾಗಿದ ಸ್ಟಾರ್ಟ್ ಹೌದು
ಹದ್ಲ್ಕು ಅನ್ಕೋತೀನಿ ಹದಿಮೂರುದಿನಲ್ಕು.
ಮುಂದಿನ ತಿಂ.
ಹೌದು ಇನ್ನೇನು ಬಂದುಬಿಡ್ತಲ್ಲ ಇಪ್ಪತ್ತೆಂಟು ನಾಳೆ ಇಪ್ಪತ್ತೊಂಬತ್ತು ಮಂಗಳವಾರಕ್ಕೆ ಮು ಅದಾಗದ ಜೂನ್
ಈ ತಿಂಗಳು ಇನ್ ಎಷ್ಟ್ ದಿನ ಇದೆ ಹೇಳಿ.
ಅದೇ ಆರಂಭಂಗ ಒದ್ ದಿನ ಹೆಂಗ್ದುಯ್ತು ಗೊತ್ತೆ ಆ ಮಾಡಿದ್ದು. ಮುಂದಿನ ಎರಡು ಬುಧವಾರ ಒಂದೇ ತಾರೀಕು ಹ್ಮ್ ಏನ್ ಯೋಚನೆ ಮಾಡ್ಬಿಡ ಬಿಡು ಯಾಕೆ ಎರಡು ಎಷ್ಟ ದಿನ ಆಯ್ತೈತಿ ತಿಂಗಳು ಅಂತ ಕೇಳ್ತೀ ಅಂದ್ರೆ ಬೇಗ ಐದನೇ ತಾರೀಕು ಹತ್ತನೇ ತಾರೀಕು ಬರುತ್ತಲ್ಲ. ಸಂಬಳ ಆಗ್ತೈತೆ ಅಂತ ಯೋಚನೆ ಮಾಡ್ತವಿ ಹ ಅದೇ ತಾನೆ ಎಲ್ರು ಯೋಚನೆ ಮಾಡದು ಹೌದೌದು ಹ್ಮ್ ಹ್ಞೂ ಅದೇ ಮತ್ತು ಕೆಲಸ ಮಾಡೋರದೆೆಲ್ಲ ಅದೇ ಯಾವತ್ತು ಮೂವತ್ತು ದಿನ ಮುಗ್ದೋಗ ಬಿಡುತ್ತೋ ಯಾವತ್ತು ಸಂಬಳ ಬರುತ್ತೋ ಹಗೆಲ್ಲ ಯೋಚನೆ ಮಾಡ್ತೀವಿ ಹ್ಞ.
ಬಾಡೋರ ಆಗ್ಬಿಟ್ಟ್ರರಿ.
ಮಾಡ್ಕೊಂಬಟ್ಟಿದ್ದು.
ಹ್ಮ್
ತಾನೆ ಹ್ಮ್ ಅದೇ ಮತ್ತೆ ಏನು ಮಾಡಕ್ಕ ಆಗಲ್ಲ ನಾವವು ಎಷ್ಟೇ ಕೈ ಬಿಗಿಯಾಗಿಟ್ಕೊಂಡ್ರರು ಆಗೋ ಕಡೆ ಕರ್ ಚಾಗೆಯೇ ಆಗುತ್ತೆ ಏನಏನನು ಮಾಡೋಕ್ಕಾಗಲ್ಲ ನಾವು ಬಿಡೋ ಕಡೆ ಬಿಡಲೇಬೇಕು. ತುಂಬಾ ಹಿಡ್ಕೊಳಕ್ ಆಗಲ್ಲ ಹ್ಮ್ ಹೌದು ತಾನೆ. ಏನಪ್ಪಾ ಅಂದ್ರೆ ನಾವ ಎಷ್ಟೇ ಮಿಕ್ಸಕ್ ಹೋದ್ರು ಅದೆ ಎಷ್ಟು ಮಿಕ್ಕಬೇಕೋ ಅಷ್ಟೇ ಮಿಕ್ಕೋದು. ಅಲ್ವಾ ಅಂದೂ ಉಡುತ್ತೆ ಅದರಲ್ಲೂ ಫಂಕ್ಷನ್ಗಳು ಜಾತ್ರೆಗಳು. ಮದ್ವೆಗಳು ಅಂದ್ರೆ ನಾವವು ಅಲ್ಲಿ. ಖರ್ಚು ಮಾಡಲೇಬೇಕು ಹ್ ಹತ್ತಗೋ ಈತ್ತಗೋ. ಹ್ಮ್ ಅದೇ ಮತ್ತೆ ಎಷ್ಟನೇ ತಾರೀಖು ನಿಮ್ಗೆಲ್ಲ ಐದಕ್ಕ. ಐದು ಹತ್ತು ಆರುಕ್ಕ ಇಡು ಆರಕ್ಕೆ. ಇನ್ನ ಆ ಕಡೆ ಒಂದ್ ಆರು ಇ ಒಂದೆರಡು.
ಈ ವಾರ ಬಿಟ್ಟು ಮುಂದಿನ ವಾರ.
ಹೌದೌದು ಹ್ಮ್ ಸೋಮವಾರ ಅಂದ್ರೆ ಮುಂದಿನ ಸೋಮವಾರ ಏನಾದ. ಆಗುತ್ತೆ ಹ್ಮ ಈ ವಾರ ಆಗಲ್ಲ ಭಾನುವಾರ ಐದು ಸೋಮವಾರ ಆರು. ಸರಿಯಾಗಿದೆ ಹ್ಮ್ ಮುಂದಿನ ಸೋಮವಾರ ಆಗುತ್ತೆ. ನಾಳೆಗೆ ಎಂಟು ದಿನಕ್ಕೆ ಹ್ಮ ಅಷ್ಟೊತ್ತವರ್ಗೂ ತಡ್ಕೊ ಏನು ಮಾಡಕ ಕ್ಕ ಆಾಗಲ್ಲ ಹ್ಞ ಏನು ಮಾಡಕ್ಕೆ. ಸುಮ್ ಸಾಲ ಮಾಡಿದ್ರೆ ಮತ್ತೆ ನಾವು ಆ ಮತ್ತೆ ನಾವೇ ಕೊಡ್ಬೇಕಲ್ವಾ,
ಹೌದು
ಯಾಕೆ ಸಾಲ ಮಾಡೋದು ಇರೋದರಲ್ಲಿ
ಆದ್ರೆ ಎರಡ್ ಸಾವಿರ ರೂಪಾಯಿ ಸಾಲ ಮಾಡಿದ್ದೀನಿ.
ಹೌದಾ ಏನ್ ಮಾಡೋಕ್ ಆಗಲ್ಲ ಆಗ್ತದೆ ಏನ್ ಮಾಡಕ್ ಮಾಡಲೇಬೇಕು. ಇವಾಗ ಇಲ್ಲ ಅಂದ್ರೆ ಉದಾಹರಣೆಗೆ ಪೀಜಿಗೆ ರೆಂಟ್ ಕಟ್ಬೇಕಪ್ಪ ನಾವು ಅದನ್ನು ನಮಗೆ ಕಮ್ಮಿ ಇದೆ ಇವತ್ತು ಖರ್ಚು ಜಾಸ್ತಿ ಆಗ್ಬಿಟ್ಟಿದೆ ಈ ತಿಂಗಳು
ಯ್ಯೋ ನಾನು ಪಿ ಜಿಗಿನ್ನ ದುಡ್ಡೆ ಕೊಟ್ಟಿಲ್ಲ ಅಕ್ಕ.
ಹೌದಾ ಹಾ ಹಾ ಕಟ್ಟಿವಂತ ಬಿಡು ಇನ್ನೇನು ಒಂದು ವಾರ ಹ್ಮ್ ಹ್ಮ್. ಹ ಹಂಗ ಹ ಹ್ಮ. ಹೇಳ್ತಾರ ಬಿಡು ಅವ್ರು ಹೇಳ್ದಂಗೆಲ್ಲ ಕೇಳಕ್ ಆಗ್ತೈತಿ ನಾವು.
ನಂದು ಹದಿನಾರನೇ ತಾರೀಕಿತ್ತು. ಇವತ್ತ ನೋಡಿ
ಈಗ ಇಲ್ಲಿ ಕೋಟೆಗಳು ಇದ್ದಾವೆ ಹು ಅದೆ ನೋಡು ಹೇಗೆಲ್ಲ ಸ್ಕೀಮ್ ಹಾಕೊಂಡವ್ರ ಅಂದ್ರ ಅವರು ನಾ ಎಷ್ಟು ಆ ಅಕೌಂಟಿಂದ ಈ ಅಕೌಂಟ್ಗೆ ಈ ಅಕೌಂಟಿಂದ ಆ ಅಕೌಂಟ್ಗೆ ಅರ್ಜಿ ಹಾಕುವಂತ ಬೇಡ ಅಂತಾರೆ ಒಂದೊಂದಸಲ ಅಂಕಲ್ ಅಕೌಂಟ್ ಹಾಕಿ ಅಂತಾರೆ ಒಂದೊಂದಸಲ ಆಂಟಿ ಅಕೌಂಟಿಗೆ ಏನಕ್ಕಪ್ಪ ಅಷ್ಟೊಂದು ಮಾಡ್ಕೋಬೇಕು ನೋಡು ಇರೋರು ಅದೇ ಅದ
ಅಲ್ಲ ಅವರು ಓ ಪಿ ಜಿ ಓನೋರ್ ಎಂತ ಕಿಲಾಡಿಗಳಂದ್ರೆ ಹ್ಮ್ ಫೋನ್ ಪೇ ಎಲ್ಲ ಮಾಡಂಗಿಲ್ಲ ಕ್ಯಾಶ್ ಇಂತ
ಹ್ಮ ತಂದ್ ಕೊಡ್ತಾರೆ ಪಾಪ. ಹ್ಮ್ ಅದೇ ಮತ್ತೆ ಅದೇ ಅವ್ರ ಲಾಕೋಟೆಗೆ ತುಂಬ್ಕೊಂಡಿರ್ತಾರಲ್ಲ ಅದು ಉಕ್ತಾ ಇರುತ್ತೆ ಅದಿಕ್ಕೆ ಕೆ ಜಿ ಎಸ್ ಟಿ ಬರುತ್ತಲ್ಲಾ ಎರಡು ಜಿ ಎಸ್ ಟಿ ಬರ್ತವೆ ಸೆಂಟ್ರಲ್ ಸ್ಟೇಟ್ ಹಂಗಾಗಿ ಅವ್ರಿಗೆ ಹದಿನೆಂಟು ಇಷ್ಟುಟ್ಟು ಹದಿನೆಂಟರಲ್ಲ ಮೂವತ್ತು ತ್ತಾರು ಮೂವತ್ತಾರು ಪರ್ಸೆಂಟ್ ಬಂದ್ಬಿಡುತ್ತೆ ಹ್ಮ್ ಹ್ಮ್ ಹ್ಮ್ ಅದೇ ಮತ್ತೆ ಹ್ಮ್ ಅದಕ್ಕೆ ಆ ಜಿ ಎಸ್ ಟಿ ಟ್ಯಾಕ್ಸ್ ಉಳಸ್ಕೊಳಕೆ ನಮ್ಮ ಹತ್ರ ಹಿಂಗೆ ಗಿಮಿಕ್ ಮಾಡ್ತಾರೆ ಇವರು. ಅಲ್ವಾ
ಮೊನ್ನೇನ ಇಪ್ಪತ್ ಸಾವಿರ ಕೊಟ್ಟವ್ರೆ ಇಪ್ಪತ್ ಸಾವಿರ ಏನು
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದೇ ಮತ್ತೆ ಇಪ್ಪತ್ ಸಾವಿರಕ್ಕೆ ಅದೇ ಅದೇ ಇಪ್ಪತ್ ಸಾವಿರ ಕೆ ಅವ್ರಿಗೆ ಏನೋ ಇಪ್ಪತ್ತು ಕೊ ಲಾಸ್ ಸದಂಗ್ ಆಗ್ಬಿಟ್ಟೈತಿ ಹಂಗೆ ಇರೋರಪ್ಪಾ ಹಂಗೆ ಒಂದ್ ರೂಪಾಯಿ ಕಳ್ಕೊಳಕ್ ಇಷ್ಟ ಪಡಲ್ಲ.
ಆಸೆ ಪಡ್ತಾರವ್ವ
ಇದ್ರುನು ಅವ್ರಿಗೆ ಆಸೆ ಅಂತಲ್ಲ ದುರಾಸೆ. ಇನ್ ಸ್ವಲ್ಪ ಬರ್ಲಿ ಇನ್ ಸ್ವಲ್ಪ ಬರಲಿ ಅಂತ ನಮ್ಮ್ ಕಡೆಯಿಂದ ನೋಡು ಒಂದೇ ಒಂದ್ ರೂಪಾಯಿ ಏನಾದ್ರು ಯಾವಾಗಾದ್ರು ಬಿಡ್ತಾರಾ ನಾವು ಇಷ್ಟು ವರ್ಷ ಇಂದ ಇದ್ದೀವಿ. ಒಂದ್ ರೂಪಾಯಿ ಬಿಡಕ್ ಹೇಳು ಬಿಡಲ್ಲ ಅವರು ಹ ಬಾರಿ ಕಳ್ರ ಇದಾರ ಅವರು.
ಹಂಗೆ ಅದೆಲ್ಲಾ ಫಸ್ಟ್ ಫ್ಲೋರ್ ಅಲ್ ನೋಡು ಗೊತ್ತಾ ನಿಂಗೆ ತಿಗಣೆ ಆಗೈತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲಾ ಮುಚ್ಚಿ ಬು ಬುಟ್ಟಿದ್ದಾರೆ. ಹ ಆ ವೈಫೈ ನೋಡಿದ್ರೆ ಸರಿಯಾಗಿ ಬರಲ್ಲ. ಅವೆಲ್ಲಾ ಹೇಳಿದ್ರೆ ಹ್ಮ್ ತಲೆನೇ ಕೆಟ್ಸ್ಕೊಳಲ್ಲ ದುಡ್ಡು ಮಾತ್ರ ಕೇಳ್ತಾರೆ. ಏನ್ರೀ ನಿಮ್ದು ಡೇಟ್ ಬಂತು ಒಂದ್ ದಿನ ಎರಡು ದಿನ ಮುಂಚೆನೆ ಕೇಳ್ತಾರೆ. ಹಾ ನಿಮ್ದ್ ಇವತ್ ರೆಂಟ್ ಅಲ್ವಾ ಕೊಡ್ಲಿಲ್ವಾ ಇನ್ನು ಅಂತ ಹೇಳ್ತಾರೆ.
ರೆಂಟಿಗ್ ಮಾತ್ರ ಕರೆಕ್ಟ ಡೇಟಿಗೆ ಫೋನ್ ಮಾಡ್ತಾರೆ.
ಅದೇ ನಾವೇಏನಾದರೂ ಸಮಸ್ಯೆ ಹೇಳಿದ್ರೆ ಅದು ಕಿವಿಗೆ ಬೀಳಲ್ಲ ಅವ್ರಿಗೆ. ವೈ ಫೈ ಅಂತ ಸುಮಾರು ಒಂದು ಮೂರ್ ತಿಂಗಳು ನಾಲ್ಕ್ ತಿಂಗಳಿಂದ ಸರಿಯಾಗಿ ಬರ್ತಾ ಇಲ್ಲ ತಾನೆ ನಾವೇಷ್ಟ ಸಲ್ಲ ಹೇಳ ಒಂದ್ ಎರಡ್ ಮೂರ್ ಸಲ ಹೇಳಿದ್ವಾ ನಿನ್ನೆ ನಾನು ಒಂದು ಇದ್ ಮಾಡ್ದೆ ಅವ್ರಿಗೆ ಬಂದಿದ್ದರು ನಿನ್ನೆ ಎಲ್ಲ ಶುಕ್ರವಾರ ಅನ್ಕೋತೀನಿ ಹ್ಮ್ ಶುಕ್ರವಾರ ಅಲ್ಲಿ ಊಟಕ್ಕೆ ಹೋಗಿದ್ದೆ ನಾನು ಅವಾಗ ಇದ್ರು ಅಂಕಲ್ ಪಿ ಜಿ ಒನ್ರು ನಾನ ಹೇಳೋಣ ಅಂದಕೊಂಡು ಅವ್ರನ್ನ ಮಾತಾಡ್ಸ ಇದ್ರ ಅಲ್ಲಿ ಹಂಗೆ ಊಟ ಹಾಕೊಂಡು ಬಂದ್ಬಿಟ್ಟೆ ಮೇಲಕ್ಕೆ ಹೇಳ್ಬೇಕು ಅವರು ಒಂದಡು ಒಂದು ಮೂರುನಾಲ್ಕ ಜನ ಹುಡುಗಿರು ಹೇಳಿದ್ರೆ ಕೇಳ್ತಾರ ಅವರು ಅವ್ರು ಯಾರೋ ಒಬ್ಬರು ಹೇಳಿದ್ರೆ ಒಬ್ಬರು ಹ್ಮ್ ಕೇಳ್ತಾರೆ ಪದೇ ಪದೇ ಹೇಳ್ತಾ ಇರ್ಬೇಕು ಅವರು ಮರ್ತ ಹೋಗ್ತಾ ಇರುತ್ತೆ ಇ ಬಿಡು ಎಲ್ಲ ಕರೆಕ್ಟ್ ಆಗೈತೆ ಬಿಡು ಎಲ್ಲಾ ಕರೆಕ್ಟ್ ಆಗೈತೆ ಅಂತ ಅನ್ಕತಾ ಇರ್ತಾರೆ ಕೆ ನಾವು ಅವಾಗವಾಗ ಒಂದು ರಿಮೈಂಡರ್ ಕಾಲ್ ಥರ ಮಾಡ್ತಾ ಇದ್ರೆ ಅವಾಗ ನೆನ್ಪಿರುತ್ತೆ ಅವ್ರಿಗೆ ಸಾರಿ ಬಿಡು ಕಡೆ ಇಂಥ ಸಮಸ್ಯೆ ಐತೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಸಿಸ್ತ ಫೈವ್ ಜಿನೂ ಬರಲ್ಲ ಮೂರು ತಿಂಗಳಿಂದೆ ಎಷ್ಟು ಚೆನ್ನಾಗಿ ಬರೋದು ಫೈವ್ ಜಿ ಸೆಕೆಂಡ್ ಫ್ಲೋರ್ ಇಂದು ಇವಾಗ ಫೈವ ಜಿ ನೂ ಬರಲ್ಲ ಟೂ ಪಾಯಿಂಟ್
ಎಷ್ಟ್ ದಿನ ಆಯ್ತಿ ಹಿಂಗ ಆವಾಗ ಬಿಡ್ದು
ಮೂರು ತಿಂಗಳಾದ್ರೂ ಆಗಿದೆ ನಾನು ಡಿಸೆಂಬರ್ ಹ ಮೂರು ತಿಂಗಳಾದ್ರೂ ಹಾಗಿದೆ
ಹ್ಮ್ ಆಮೇಲೆ ನೀವು ಮುಂದಿನ ತಿಂಗಳು ಪಿಜಿ ಬಿಟ್ಟ ಬಿಟ್ಟ ಹೋಗ್ತೀರಾ
ಆ ಒ ತೊಂಬತ್ತು ಭಾ ಶತಕ ಹಂಗೆ ಒ ತೊಂಬತ್ ಭಾಗ ಹಂಗೆ ಅನ್ಕೊಂಡಿದಿನಿ ಹ ಹ್ಮ್ ದಿಂದಲಿ ಕನ್ಫರ್ಮ್ ಆಗ್ಬಿಡುತ್ತೆ ಹ್ಮ್ ಹ್ಮ್ ಏ ಹೋಗವ ಇಲ್ಲಿ ಊಟ ಮಾಡ ಹಕಂಡ್ ಯಾವಳ ಇರತ್ತಾಳ ಅಲ್ಲಿ ಈ ಊಟಕ್ಕೆ ಈಗ್ಲ ಸುಸ್ತ ಗಿನಿ ಮೇಲಿಂದ ಕೆಳಗ್ಗೆ ಕೆಳಗಿನ ಮೇಲೆ ಹತ್ತಷ್ಟೊದಗೆ ಸಾಕಪ್ಪ ಪ್ಪಾ ಮೆಟ್ಲೆ ಹತ್ಕೊಂಡು ಒಂದು ದಿನಕ್ಕೆ ಒಂದ್ಸಲಿ ಅಂತ ಅನ್ಸುತ್ತೆ ಅವ್ರ ಊಟ ಹ್ಮ್ ಆ ಪೌಷ್ಟಿಕಾಂಶ ಇಲ್ಲದೆರೋ ಊಟ ತಿನ್ಕೊಂಡು ಅವ್ರ ಕೊಟ್ಟಿದ್ದು ನಾವ್ ತಿಂದಿದ್ದು ಅನ್ಕೊಂಡ್ ಯಾರ ಇರ್ತಾರ ಅದು ಬೇರೆ ನಮ ಬೇರೆ ಕಡೆ ಕೆಲಸ ನೋಡ್ತಾಯಿದ್ದೀನಾ ಆ ಕಡೆನೇ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರ್ದೇ ಊಟ ಮಸ್ತಿ ಎಲ್ಲಾನೂ ಸಿಗುತ್ತೆ ಸುಮ್ನೆ ಒಂದ್ ಐದ್ ಸಾವಿರ ಕಡಿಮೆನೇ ಆಗ್ಲಿ ಬಿಡು ನನ್ಗ ಏನ್ ಚಿಂತೆ ಇರಲ್ಲ ಆರಾಮಗ ಅಲ್ಲಿ ಊಟ ಚೆನ್ನಾಗಿರುತ್ತೆ ನೆನ್ನ ನಿನ್ನೆ ನಿನ್ನೆ ಅಲ್ಲ ಮೊನ್ನೆ ಹೋಗಿದ್ನಲ್ಲ ಹ್ಮ್ ನಿನ್ನೆ ಶನಿವಾರ ಹೋಗಿದ್ನಲ್ಲ ಹಂಗೆ ಎಲ್ಲ ಪ್ರಿನ್ಸಿಪಲ್ ಹತ್ರ ಮಾತಾಡಕೊಂಡು ಬಂದೆ ಹ್ಮ ಬನ್ನಿ ಸೋಮವಾರ ಅಂತ ಹೇಳಿದ್ದಾರೆ ನೋಡೋಣ ಅವ್ರೇ ನಾನು ನಾಳೆ ಫೋನ್ ಮಾಡ್ತೀನಿ